ಹಾ
ದಿ
ಹರಮ್ ಅದಿನಿ ನೀನು
ನಾನು ಹರಾಮದಿನಿ
ಹ್ಮ್ ಏನ್ ಮಾಡ್ತಾಯಿದಿಯ
ಈಗ ಊಟ ಜಾಸ್ಟ್ ಈಗ ಊಟ ಆಯ್ತಾ ನಿಂದ ನೆನಪ ಬಂತ್ ಫ್ರೆಂಡ್ಸ್ ಎಲ್ಲ ಭಾಳ ದಿನ ಆಗೈತಿ ಫೋನ ಹಚ್ಚಿಲ್ಲ. ಕಾಲು ಮಾಡಿಲ್ಲ ಅಂತ ಹೇಳಿ ಅದಕ ಹಚ್ಚಿದೆ ಹಚ್ಚಿದೆ ನಿನಗ್.
ಹೌದಾ.
ಹ್ಮ್ ಮತ್ತ ಯಾರ್ ಸಿಕ್ ಸಿಕ್ಕಿದ್ರು ಫ್ರೆಂಡ್ಸ್ ಒಳಗ.
ಮನ್ನೆ ಅಕಿ ಕಾವೇರಿ ಅಂತೇಳಿ ಸಿಕ್ಕಿದ್ಲು.
ಹಾ
ಮಾತಾಡಿದ್ವಿ ಬಾಳ ದಿವ್ಸ ಆಗಿತ್ತಲ್ಲ.
ಹಾ
ಮಾತಾಡಿದ್ವಿ.
ಹ್ಮ್ ಎಲ್ಲಾರೂ ಮದುವಿ ಆಗ್ಬಿಟ್ಟಾವೀಗ ಬ್ಯಾರೆ ಬ್ಯಾರೆ ಊರ ಆಗ್ಯಾವ ಈಗ ಎಲ್ಲಾರೂ ಗಂಡನ ಮನಿಗ್ ಹೋಗ್ಬಿಟ್ಟೇವಿ. ಹಂಗಾಗಿ ಯಾರ್ಗಿ ಮೀಟ್ ಮಾಡಕ್ ಹೋಗುದ್. ತಿಲ್ಲ ಏನುೂ ಇಲ್ಲ.
ಹೌದ ಹಂಗ ಆಗ್ಬಿಟೈತಿ.
ಹ್ಮ್ ಅವಾಗೆಲ್ಲಾ ಸಣ್ಣೊರ ಇದ್ದಾಗ ನಾವೆಲ್ಲಾ ಸ್ಕೂಲ್ಗ್ ಹೋಗು ಮುಂದ್ ಎಷ್ಟೋ ಚಲೋ ಅನಸ್ತಿತ. ಎಲ್ಲಾರು ಒಬ್ಬ್ರ ಮನಿಗ್ ಒಬ್ರಿಗೆ ಹೋಕಿದ್ವಿ ನಾವಾ.
ಹ್ಮ್
ಆಟ ಆಡ್ತಿದ್ವಿ ಈಗೇನು ಇಲ್ಲ ಈಗೆಲ್ಲ ಮಿಸ್ ಮಾಡ್ಕೊತೇನೆ ಆ ಟೈಮ್.
ಹೌದು ಅವಾಗಿಂದ ಎಲ್ಲಾ ಮಸ್ತ್ ಎಂಜಾಯ್ಮೆಂಟ್ ಇತ್ತ ಅದ.
ಹ್ಮ್
ಈಗೇನು ಎಲ್ಲಾ ಮ್ಯಾರೇಜ್ ಆಗಿಂದ ಎಲ್ಲಿ ಮೀಟ್ ಆಗಕ್ಕು ಆಗೊಂಗಿಲ್ಲ ಏನಿಲ್ಲ.
ಹ್ಮ್ ಅದ ಬೇಜಾರ್ ಆಕೈತಿ ಕೆಲವೊಂದ ಈಗೆಲ್ಲಾ ಸಿಟಿ ಒಳಗ್ ಹಳ್ಳಿಒಳಗಾದ್ರ ಚಲೋ ಒಬ್ರಿಗೊಬ್ರ ಎಲ್ಲಾ ಮಾತಾಡ್ಕೊಂತ. ಎಲ್ಲಾ ಇರ್ತೇವೆ ಇಲ್ಲಿ ಸಿ ಸಿಟಿ ಒಳಗ ಹಂಗಿಲ್ಲೇ ಇಲ್ಲ. ನಾವು ನಮ್ ಕೆಲಸ. ಕಂಪೌಂಡ್ ಒಂದ ಇರ್ತಾವ ಕಂಪೌಂಡ್ ಒಳಗ ಕುಂತ್ಬಿಡೋದು.
ಹೌದು ಹಂಗ ಆಗ್ಬಿಡ್ತೈ. ಹ
ಹ್ಮ್ ಅದ ಬೇಜಾರ ಹಳ್ಳಿ ಒಳಗಾದ್ರ ಸಾಯಂಕಾಲ ಆತು. ಜೊತಿಗಿ ಮಾತಾಡಕ. ಎಲ್ಲೆರ ಹೋಗಾಕ್ ಮಾರ್ಕೆಟಿಗೆ. ಅದು ಹಿಂಗೆಲ್ಲ ಚಲೋ ಅನ್ನಿಸ್ತೈ ತ್ತೆ ಆದ್ರ ಇಲ್ಲೇ ಏ ಏನು ಇಲ್ಲ.
ಹೌದು ಹಂಗ ಆಗ್ತದೆ.
ಹ್ಮ್ ಬೇಜಾರ್ ಬರ್ತೈತಿ.
ಹ್ಮ್ ಮತ್ತೆ ಆರಾಮ್ ಸಿಕ್ಕಿದ್ರು ಹ
ನಂಗ ಮತ್ತ ಈಕಿ ಸಿಕ್ಕಿದ್ಲ ಗೀತಾ ಸಿಕ್ಕಿದ್ಲ
ಹ್ಮ್
ಆಕಿದು ಮಗಳಿಗೆ ಫಿಕ್ಸ್ ಆತಂದ ಮಗಳದ.
ಹೌದಯಾ ಯಾವಊರಿಗೆ ಕೊಟ್ರಂತೆ?
ಅಲ್ಲಿ ಬೆಂಗ್ಳೂರ ಈಗೆಲ್ಲಾ ಹುಡುಗಿಯರ ಎಲ್ಲಾ ಬೆಂಗ್ಳೂರ ಅಂತಾರ ಈಗ.
ಹೌದಾ
ಹ್ಮ್ ಬೆಂಗ್ಳೂರ್ನೊಳಗ ಆಕೆ ನ ಜಾಬ್ ಮಾಡ್ತಾಳ.
ಯಾರು ಅವರು ಗೀತಾ ಅನ್ನೋರು?
ಹಾ ಅವ್ರ ಮಗಳು
ಹ್ಮ್
ಅವ್ರ ಮಗಳು ಜಾಬ್ ಮಾಡ್ತಾಳ ಅಲ್ಲೇ ಐ ಟಿ ಕಂಪನಿಯಾಗ
ಹ್ಮ್
ಅ ಒಬ್ಬ್ರ ಹುಡುಗ ನ ಮಜ ಫ್ರೆಂಡ್ ಆಗಿದ್ನಂತ ಅವರು ಬೇರೆ ಕಷ್ಟ
ಹ್ಮ್
ಹಂಗಾಗಿ ಒಬ್ಬ್ರೊಬ್ರು ಇಷ್ಟಪಟ್ಟ ಮನೆಯೊಳಗೆ ಹೇಳಿ ಒಪ್ಪಿಸಿ ಈಗ ಮ್ಯಾರೇಜ ಈ ಗೆ ಇದು ಮಾಡ್ಕೊಂಡಾರ.
ಹೌದಾ
ಹ್ಮ್ ಎಲ್ಲಾರಿಗ ಫ್ರೆಂಡ್ ಸರ್ಕಲ್ಗೆ ಎಲ್ಲಾರ್ಗ ಹೇಳ್ತೇನೆ ಅಂದ ಅಳ್ನಿ ಬರ್ತ ಇಲ
ಹ್ಮ್ ನಾನು ಬರ್ತೇನೆ ನೀ ಎಲ್ಲಗರೆ
ಹ್ಮ್ ಇಲ್ಲ ಹೇಳ್ತೇನೆಂದಾಳ. ಬಾಯ್ಸಿಗೆ ನಮಗೆ ಎಲ್ಲಾರ್ಗಿ ಹೇಳ್ತೆೇನೆಂದಾಳ.
ಹ್ಮ್
ಒಂದ ಗಾಡಿ ಮಾಡಿಸ್ತೇನಿ. ಗಾಡಿ ಗಾಡಿ ಮಾಡ್ತೇನಿ ಎಲ್ಲಾರು ಬರೂರಂತ. ಅಂತ ಹೇಳಿ ಕೆರ
ಹ್ಮ್
ಹ್ಮ್ ಬಾ ಮತ್ ನೀನು
ಹ್ಮ್ ಬರ್ತಂತು
ಹ್ಮ್ ಯಾಕಂದ್ರೆ ಯಾವ್ ಫ್ರೆಂಡ್ಸು ಎಲ್ಲಾ ನಾವ್ ಎಲ್ಲಿ ಭೇಟ್ಟಿಯಾಗಿಲ್ಲ. ಆಮೇಲೆ ಎಂಜಾಯ್ ಮಾಡಕ್ ಅಗಿಲ್ಲ
ಹ್ಮ್ ಹೌದು
ಹ್ಮ್ ಅದ್ರ ಸಂಬಂಧನಾ ಎಲ್ಲಾರು ಕೂಡಿ ನಾವ್ ಎಂಜಾಯ್ ಮಾಡೋಣ ಅಂತೇಳಿ
ಹ್ಮ್ ಈಗ ಮ್ಯಾರೇಜ್ ಆಗಿಲ್ಲ ನಾನ್ ಫ್ಯಾಮಲಿ ನಾನ್ ಫ್ಯಾಮಿಲಿ ಅ ಅಂದ ಎಲ್ಲಿಏನು ಫ್ರೆಂಡ್ ಜೊತೆ ಮೀಟ್ ಆಗೋದು ಆಗೇಯಿಲ್ಲ ಹಾಂಗಾಗಿ ಅವ್ರ ಮ್ಯಾರೇಜ್ ಅರ್ಜೆಂಟ್ ಎಲ್ಲರೂ ಮತ್ತೆ
ಹ್ಮ್ ಹ್ಮ್ ಅದೇ ಹೋಗೋಣ ಯಾಕಂದ್ರೆ ಏನ ಸಟ ಸಂಡೇ ಇಟ್ರ ಐತೆ ಅದ್ ಮದ್ವಿ ಸ್ಯಾಟರ್ಡೆ ಹೋಗುದಾ ಸ್ಯಾಟರ್ಡೆ ಹೋಗಿ ಸ್ಯಾಟರ್ಡೆ ಸಂಜೆಗೆ ಎಂಗೇಜ್ಮೆಂಟ್ ಅದು ಎಲ್ಲಾ ಇರ್ತೈತಿ ಎಂಜಾಯ್ ಮಾಡೋದು ಎಂಗೇಜ್ಮೆಂಟ್ ಅದು ಎಲ್ಲ ಮುಗಸುದು ಆಮೇಲೆ ಮೆರೂನ್ಗೆ ಅದು ಇಡ್ತೇನೆ ಅಂತ ಹೇಳಿ ಹೇಳಕ್ಕಿ
ಹ್ಮ್
ಡಿ ಎಲ್ಲಾ ಮದ್ವಿ ಖರ್ಚು ಎಲ್ಲ ಇವ್ರ ನೋಡ್ಕೊಂಡಾರ ಹುಡುಗಿ ಕಡೆದವ್ರ
ಹೌದ
ಹ್ಮ್ ನಾವು ಹುಡುಗ್ ಹುಡುಗ್ ಕಡೆದವ್ರ್ದ ಅವರು ಇದ್ರಾಗ ಅವರು ತಾವು ಇದು ಮಾಡ್ಕೋತಾರಂತ ರಿಸೆಪ್ಷನ್ ಹಂಗಾಗಿ ಮತ್ತ ಮದ್ವಿ ನೀವ ಮಾಡ್ಕೊಡ್ರಿ ಅಂತ ಹೇಳಿ ಅಂದಾರಂತ ಗೀತಾಗ
ಹ್ಮ್
ಅದ್ಕ್ ಹಾಕಿ ಎಲ್ಲಾ ಫುಲ್ ಒಬ್ಬಕೆ ಮಗಳು ಬೇರೇ
ಹ್ಮ್
ಅದ್ಕ್ಕೆ ಎಲ್ಲ ಚಲೋ ತಂಗ ಮಾಡುನು ಅಂತೇಳಿ ಅನ್ಕೊಂಡಾಳ ನನಗೂ ಹಚ್ಚಿರ್ತಳ ಫೋನ್ ಹೆಂಗ್ ಮಾಡ್ಬೇಕ ಹ್ಮ್ ಹೆಂಗ್ ಮಾಡ್ಬೇಕಕ್ಲಿ ಏನು ಆಮೇಲೆ ಎಲ್ಲೆಲ್ಲಿ ಏನೇನ್ ಸಿಕ್ತವೆ ಅಂತ ಹೇಳಿ ಆಮೇ ಮಟ್ಟ ಮಸುಟ್ ಅಂತ ಹೇಳಿ ಸಾಮಾನನ್ ಸಿಕ್ತಾವಲ್ಲಾ
ಹ್ಮ್ ಹೌದು ಮದ್ವಗ ಇರ್ತಾರಲ್ಲ
ಅವನ್ಲ್ಲಾ ಹುಬ್ಬಳ್ಯಾಗ ಹೋಲ್ಸೇಲ್ನ್ಯಾಗ ಒಂದ ಮಾರ್ಕೆಟ್ ಐತದ
ಹ್ಮ್
ಸಿವಿಟ್ ಟಾಗ ಅಲ್ಲೆಲ್ಲಾ ಹೋಗಿ ತಗೋ ಎಲ್ಲಾ ಚೀಪ್ ಸಿಕ್ತಾವ ಮೇಲೆ ವೆರೈಟಿ ವೆರೈಟಿ ಸಿಕ್ತಾವ ಅಂತ ಹೇಳೇನಿ
ಹ್ಮ್
ನೀನು ಬರುವ ಅಂತ್ಲೇ ಇಬರು ಕೂಡ ಹೋಗಿ ತಗೊಂ ಬರನು ಅಂತಂದಾಳ
ಹ್ಮ್
ಯಾಕಿ ಬಂದ್ಲ ಅಂದ್ರ ಹೋಗಕೇನಕಿ ಜ್ಯೋತಿ ಮತ್ತೆ ಮತ್ತೇನ್ ಮಾಡ ಹ್ಮ ಅದಾ ಪಾಪಕ್ಕಿನೂ ಒಬ್ಬೇಕ ಅಕ್ಕಾಳ
ಹ್ಮ್
ಅವ ಇಷ್ಟ ದಿನ ಮನೆಯಗೆಲ್ಲಾ ಬಿಟ್ಟ ಬರಾಕ್ ಅವ್ರತ್ತಿದ್ಲ ಅವ್ರತ್ತಿ ಸ್ವಲ್ಪ ಎಲ್ಲಾ ನೋಡ್ಕೊಟ್ಟಿದ್ಲ ಈಕೀ ಸ್ವಲ್ಪ ಎಲ್ಲ ಕಡೆ ಅಡ್ಡಾಡ್ತಿದ್ಲ ಈಗ ಅವರತ್ತಿ ತೀರ್ಕೊಂಡಿಂದ ಈಕೆ ಒಬ್ಬಕ್ಕೆ ಆಗ್ಬಿಟ್ಟಾಳ
ಹೌದಾ ಯಾವಾಗ ತೀರಿಕೊಂಡ್ರ ಅವ್ರ
ಅವರು ಈಗ ಒಂದ ಎರಡು ತಿಂಗಳ ಮ್ಯಾಲ ಆತ ಈಗ ತೀರ್ಕೊಂಡವರು
ಹೌದಾ
ಹ್ಮ್ ಅದ ಪಾಪ ಅವ್ರಗಿ ವಯಸ್ಸಾಗಿತ್ತ ಆಮೇಲೆ ಏ ಬಾಳ ಈಏಜುನು ಆಗಿತ್ತ ಆಮೇಲೆ ಎದ್ದ ಓಡ್ಯಾಡಕ್ಕು ಹಾಕಿದ್ದಿಲ್ಲ ಅಷ್ಟ ಅಂತಪ್ಯರಿ ಈಕ್ಕಿನ ಮಾಡುವುದು ಜಾಗಿತ್ತಾ ಆದ್ರೂ ದೊಡ್ಡೋರ್ ಅಂತ ಹೇಳಿ ಮನ್ಯಾಗ ಇದ್ರಲ್ಲ ಸ್ವಲ್ಪ ಗೆಲ್ಲಾ ಅನುಕೂಲ ಇತದ
ಹೌದು
ಹಾ ಮತ್ತೆ ಮತ್ತೆ ಯಾರ ಬೇಟ ಬ ಬಾಯ್ಸನ್ಯಾಗ ಯಾರಾರ ಬಿಟಗಿದ್ರ ಅನ್ಲ್ಲ
ಇಲ್ಲ ನನ್ಗೆ ಎ ಬೇಟ ಆಗಕ್ ನಾನ್ ಆಫೀಸಿಗೆ ಮತ್ತೇನಲ್ಲ ಜಾಸ್ತಿ ಯಾರು ಬೇಕ
ಹ್ಮ್ ನೀ ಮದ್ವೀ ಆದ್ರೂ ಬಿಟ್ಟಿಲ್ಲಲ್ಲ ಆಫೀಸ್ ತ್ತೆ
ಕಂಟಿನ್ಯೂ ಮಾಡಣ ಫ ಎಲ್ಲಿ ಹಾ
ಆ ಹೆಂಗ್ ಮ್ಯಾನೇಜ್ ಮಾಡ್ತಿಲ್ಲಿ ಮನ್ಯಾಗ ಮತ್ತಿಗ ಆಫೀಸ್ ಹುಡ್ಗರ್ ನೋಡ್ಕೋದು ಇದೆಲ್ಲಾ ಹೆಂಗ್ ಮಾಡ್ತೀನೀ
ಮತ್ತೆಲ್ಲಾ ಮ್ಯಾನೇಜ್ ಮಾಡಬೇಕ ಅಲ್ಲ
ಹ್ಮ್
ಹ್ಮ್ ಯಾಕಂದ್ರೆ ಮತ್ತೆ ಕೆಲ್ಸ ಬಿಟ್ರ ನಡಿಯಂಗಿಲ್ಲ ಹಸಂಗ ಈ ಅಗ್ನೋಮೆ ಅಂತಟ ಏನ್ ಮಾಡ್ಬೇಕು ವಿಜನೋಮ್ಂಟ ಏನ್ ಮಾಡ್ಬೇಕು ಹುಡ್ಗಡ್ದು ಮೇಂಟೈನ್ ಮಾಡ್ಬೇಕು ಹ ಹ ಲ್ಲ
ಹ್ಮ್ ಅದ ನಾನು ಅದ ಅನ್ಕೊಂನಾತಿದ್ದೆ ನಾವು ಮನೆಯೊಳಗ ಇರ್ತೇವಿ ನಮ್ದೇನು ಅಷ್ಟೊಂದ್ ಅಸುಂಗಿಲ್ಲಾ
ಹ್ಮ್
ಈಕಿ ಹೊರಗ ಹೋಗಿ ಮತ್ತ ದುಡಿತಾಳಲ್ಲಾ ಮ್ಯಾನೇಜ್ ಹೆಂಗ್ ಮಾಡ್ತಾಳ ಅಂತ ಹೇಳಿ
ಹ್ಮ ಮತ್ತ ಮಾಡ ಬಲ್ಲ ಮಾಡಂತವಂದ್ರ ಕೆಲ್ಸ ಬಿಡಕ್ಂತ ಹಚ್ಚಲ್ಲ ಎಲ್ಲಾನು ಮ್ಯಾನೇಜ್ ಮಾಡ್ ಹೋಗಬೇಕು ಬೆಳಿಗ್ಗೆ ಜ ಆಗುತ್ತೆ ಮ ಆಮೇಲೆ ಆಫೀಸಿಗೆ ಬರ್ಬೇಕು ಮತ್ ಸಾಯಂಕಾಲಂದ್ರೆ ಮತ್ ಮನೆಗ್ ಹೋಗ್ಬೇಕು ಮತ್ತ್ ಕೆಲ್ಸ ಮಾಡ್ಬೇಕು ಬೇರೆರಲ್ಲೋಗ
ಹ್ಮ್ ನಿಮ್ದ ಫ್ರೀ ಅಂತೇಳಿ ನಿಮ್ಗ ಏನು ಸಿಗಂಗಗೆ ಇಲ್ಲ
ಇಲ್ಲ ಇಲ್ಲ ಟಯಾಮ ಇಲ್ಲ
ಹ್ಮ್
ಎಲ್ಲಾದ್ರು ಟ್ರಿಪ್ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ರೆ ಟೈಮ್ ಆ ಸಿಗಂಗಿಲ್ಲ
ಹ್ಮ್ ಅದ ನಮಗೂ ಇದು ಅನ್ನಸ್ತೇತಿ ನಾವು ಆದ ಅರ ಮನಯಾಗಿ ಇರ್ತೇವಿ ಸ್ವಲ್ಪ ಎಲ್ಲ ಕಡೆ ಅಡ್ಡಾಡ್ಬೋದು ಹೋಗ್ಬೋದು ಅಂತ ಹೇಳಿ ಇದ್ರ ಇರ್ತತಿ
ಹ್ಮ ಮತ್ತ ಏನ್ ಮಾಡಕ್ ಆಗುಲ್ಲ ಈಗ ಕೆಲ್ಸಕ್ ಬಂದೇ ಒಂದ ಮೇ
ಹ್ಮ್
ಹ್ಮ್
ಹುಡುಗುರ ಸ್ಕ
ಹ್ಮ್ ಸ್ಕೂಲ್ಗ್ ಹೊಕ್ಕಾರ ದೊಡ್ಡಾವಂದು ಬೀ ಕಾಮ್
ಹ್ಮ್ ಹ್ಮ್
ಫೈನಲ್ ಈಗ ಸಣ್ಣಾವ ನೈನ್ತ್ ಹಾ ಸಣ್ಣಾವ ನೈನ್ತ್ ಅದಾನ ಈಗ ಅವ ಮುಂದಿನ ವರ್ಷ ಟೆಂತ್ ಅವನು ನಾವು ಈಗ ಎಲ್ಲಿ ಹೋಗಂಗಿಲ್ಲ ಮುಂದಿನ ವರ್ಷ ಟೆಂತ್ ಅಂತ ಹೇಳಿ ಅವಗೂ ಬಾಳ ಹೋಮ್ವರ್ಕ್ ಬಾಳ ಕ್ಲಾಸ್ ಎಲ್ಲಾ ಟಫ್ ಐತೆ
ಅದ್ರಾಗ ಬೇರೆ ಸಿ ಬಿ ಅವಾ.
ಹ್ಮ್
ಬಾಳ ಓದಿಸ್ಬೇಕ ಈಗ ಅವಂಗ ನಾನು ಮುಂದಿನ ಇದ ಒಂದ್ ವರ್ಷ ಫ್ರೀ ಆಗಿ ಓಡಾಡ್ಬಹದು ಮುಂದಿನ ವರ್ಷ ಟೆಂತ್ ಅಲ್ಲ. ಹಂಗಾಗಿ. ಕೋರ್ಸ್ ಅವರು ಮಾಡ್ಬೇಕು. ಹೆವಿ ಈಸಿ ಇದು ಕೊಡ್ತಾರ ಹೋಮ್ವರ್ಕ್ ಎಲ್ಲಾ ಮಾಡ್ಬೇಕಲ್ಲ.
ಆರ್ ಗಂಟೆಗ್ ಬಿಡ್ತಾರಲ್ಲ ಅವರ ಸ್ಕೂಲ್ ಅದು
ಹ್ಮ್
ಈ ಮನ್ನೇ ನಮ್ ಬ್ಯಾಸ ತಗೊಂಡ್ಕೋಗ್ಬೇಕು ಮಂಜುಳ ಅಂತೇಳಿ.
ಹ್ಮ್ ಹ್ಮ್ ಹೌದು.
ರೀಸೆಂಟ್ ಆಗಿ ಒಂದ ಟೂ ಮಂತ್ಸ್ ಆಗಿತ್ತ ನೋಡ ಮ್ಯಾರೇಜ್ ಆಗಿ.
ಹೌದಾ ಹ್ಮ್. ಹೌದಾ ಇಷ್ಟ್ ಜಲ್ದಿ.
ಹ್ಮ ಅವರಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಗಿತ್ತ ಅಂತ.
ಹಾ.
ಹೌದಾ.
ಹ್ಮ ಸಣ್ಣ ಏಜ್ ಬೇರೆ.
ಹುಡ್ಗುರಾಗ್ಯವ ಅನ ಅಕಿಗಿ
ಹ ಎರಡ್ ತಿಂಗಳ ಆಗಿತ್ತ ಲಾ ಮದ್ವೆ ಆಗಿ.
ಓಹ್ ಹೌದಲ್ಲಾ.
ಹಾ ನೀವು ಮನುಷ್ಯರ ಒಡ್ಡರ ಹ ಮದ್ವಿಗೆ ಕಾರ್ಡ್ ಗ್ರೂಪ್ದಲ್ಲಿ ಕಳ ಬಾವ
ಹೋ ಆಕಿ ನಾ ಮಂಜುಳ ಅಂತ ಹೇಳಿ ಇಬ್ರದಾರಲ್ಲ ಅದಕ್ಕ ಅವ್ರನ್ನ ಹಾಕಿ ಕನ್ಫ್ಯೂಸ್ ಮಾಡ್ಕೊಂಡೆ ನನಗ್ ಕೀಗೆ ಮಕ್ಕಳ್ದು ಆಗಿದ್ವಲ್ಲ ಇನ್ನೊಬ್ಬ ಕೀಗೆ
ಪಾಪ ಟೂ ಮಂತ್ಸ್ ಆಯ್ತು. ಹಾಫ್ನ್ರ್ ಕಮ್ಮಿ ಹೆಚ್ಚು.
ಹ್ಮ್ ಈ ಈಗನ್ ಕರು ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತೈತಿ.
ಹ್ಮ್ ಹೌದು.
ಹ್ಮ್ ಸೀರಿಯಲ್ದಾಗ ನೋಡಿಲ್ ಪಿಕ್ಚರ್ ಆಕ್ಟ್ರಸ್ ಗಳು, ಎಲ್ಲ. ಟ್ರೂ ಹೆಂಗ, ನಲ್ವತ್ತು, ಐವತ್ತು, ವರ್ಷಕ್ಕೆಲ್ಲಾ ಇದಾಗಬಿಡಾಕಂತಾರೆಲ್ಲಾ.
ಇಷ್ಟ ಸಣ್ಣ ವಯಸ್ಸದಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೆಂಗ.
ಹ್ಮ್ ಹೌದ ಅದ ಕೊರೋನದಾಗ ಅವಾಗ ವ್ಯಾಕ್ಸಿನ್ ಅದು ಎಲ್ಲಾ ಕೊಡ್ಸಿದ್ರಲ್ಲ ಅದ್ರದ್ದ ಎಫೆಕ್ಟ್ ಅಂತಾರೆ ಎಲ್ಲಾರೂ.
ಹ್ಮ್ ಅಂದ್ರು ಪಾಪಅನ್ಸ್ತು ಹಾ ಹೌದು. ಜಸ್ಟ್ ಟು ಮಂತ್ಸ್ಗ್ ಲ್ಲ
ಹ್ಮ್
ಪಾಪ ಕೊ ಬಜ
ಹ್ಮ
ಅದ ಪಾಪ ಬೇಜಾರ್ ಅನ್ನಿಸ್ತ ನೀವು ಅವಕಿಗೆ ಮನಗಿ ಅವ್ರ ಮನಗಿ ಬೆೇಟಿಯಾಗಿ ಮಾತಾಡಕ್ ಹೋದ್ರನ್ ಹಂಗೂ ಹೇಳ್ರಿ ನಾನು ಬರ್ತೇನೆ.
ಹಾ ಈಗಾಗಲೂ ಬೆಂಗ್ಗಳೂರಲ್ಲಿ ಅವರು ಚಿಕ್ಕಮ್ಮನ ಮನಿ ಆದ ಅಂತ. ಟೂ ಮಂತ್ಸ್ ಆಯತಲ್ಲ ಅವ್ರ್ ದೊಡ್ಡಮ್ಮ ಚಿ ಕಮಾನ ಸಕನ್
ಹ್ಮ್ ಹ್ಮ್
ಈಗ ವಾಪಸ್ಲ್ಲಿ ಊರಿಗೆ ಯಾವಾಗ್ ಬರ್ತಾರ ಗೊತ್ತಿಲ್ಲ ಬಂದ ನೋಡು ದಿನ ಹೋಗಿ ನೋಡ್ಕೊಂಡು ಬರದು
ಹ್ಮ್ ಹ್ಮ್ ಯಾಕಂದ್ರೆ ನಮ್ಗೂ ಕೇಳಿ ಬೇಜಾರತ ನೀ ಹೇಳಿದ್ ನೋಡಿ ಅದ್ಕ್ಕ ಎಲ್ಲಾರು ಸಸೆ ಸೇರಿಸಿ ಒಂದ ದಿನ ಅವ್ರ ಮನೆಗ್ ಹೋಗಿ ಬೇಟಾಗಿ ಬಂದ್ ಅಂದ್ರೆ ಪಾಪಕ್ಕಿಗೂ ಎಷ್ಟ ಇದ ಆಕತಿ
ಹ್ಮ್
ಹ್ಮ ಹ್ಮ್ ಅದ ಎಲ್ಲಾರು ಸೆ ಸೇರಿಸಿ ಕಿ ಗೀತಾನ್ ಮಗಳ ಮದುವೆ ಮುಗೀಲಿ
ಹಾ ಹೋಗ್ಬರ
ಹಾ ಅಕೆ ಮ ಗಳು ಮದ್ವೇ ಮುಗಿತ ಅಂದ್ರ ಆಮೇಲೆ ಎಲ್ಲಾರು ಸೇರಿತೇವಲ್ಲ ಅವಾಗ ಎಲ್ಲಾರೂ ಜೊತೆಗೆ ಮಾತಾಡ್ಕೊಂಡ್
ಹ್ಮ್
ಹ